ಹಲೋ ಹಲೋ ಕೇಳ್ತಿದಿನ ಅಕ್ಕ ಹಾ ಕೇಳ್ತಿದೆನ ಅಕ್ಕ
ಕೇೇಳಸ್ತಾದೆಮ್ಮ ಇವಾಗ
ಹಾಕ್ಕ ಊಟ ಆಯ್ತಾ
ನೀನಿಗ್ ಕೆ - -
ಹಲೋ ಹಾ ಕೇಳ್ತ್ತಿದೆ ಅಕ್ಕ ಹಾ ಕೇಳ್ತಿದೆ ಅಕ್ಕ.
ಹ್ಮ್ ಏನ್ ಮಾಡ್ತಿದ್ರಿ.
ಏನಿಲ್ಲಕ್ಕ ಸುಮ್ನೆ ಮಲ್ಕೊಂಡಿದ್ದೆ ಅ ನೀವು.
ನಾನ್ ಇನ್ನೆನ್ ಮಾಡಮ್ಮ ಇವಾಗ್ ಅಡ್ಗೆ ಎಲ್ಲ ಮಾಡಿದ್ದಾಯಯ್ತು.
ಹಾ ಹಾ ಹ ಊಟಕ್ಕ.
ಊಟ ಈಗ್ ಮಾಡ್ಬೇಕಕ್
ಹೌ ತೈಏನ್ ಸ್ಪೆಷಲ್ ಆಕ ಊಟಕ್ಕೆ
ಸ್ಪೆಷಲ್ ಏನಿಲ್ಲ ನ ಸ್ಪೆಷಲ್ ಎಲ್ಲ ನೆನ್ನೆನೆ ಮುಗೀಿತು ಇವತ್ತು ಮುದ್ದೆ ಸಾರು
ಹಾ ಹಾ ಹಾ ನಿಮ್ಮ ಮನೆಯಲ್ಲ ವೆನಸ್ಡೇ ಸ ಅಷ್ಟೇ ನಾನ್ ವೆಜ್ ಮಾಡದ ಇಲ್ಲ ಬೇರೆ ದೇನನು ಮಾಡ್ತಿೀರಾ
ಹಾ ನಮ್ಮ್ ಮನೇಲಿ ಬೇ ಎಲ್ಲಾ ಡೇರಿ ಮಾಡ್ತೀವಿ ಬಟ್ ಮಂಡೇ ಮಂಡೇ ತರೆ ನಾನ್ ಮಾತ್ರ ತಿನ್ನಲ್ಲ
ಹಾ
ಅಂದ್ರೆ ಇಲ್ಲೆಲ್ಲ ಸಂಡೆ ಟೈಮ ಜಾಸ್ತಿ ನಮ್ಮ್ ಮನೇಲಿ ಸಂಡೇ ಟೈಮ್ ಅಂದ್ರೆ ಎಲ್ಲಾರ್ ಇರ್ತಾರಲ್ವಾ
ಹೌದು ಹೌದುೌದು
ಹಂಗಾಗಿ ಸಂಡೆ ಟೈಮ್ ಜಾಸ್ತಿ
ಹಾ
ಈಗೆಲ್ಲ ವಾರ ಹಿಡೀ ತಿಂತಾರೆ
ಹ ಹೌದಾ ನಮ್ಮ ಮನೇಲಿ ಅಂದ್ರೆ ಹೌದು
ನಿಮ್ಮ ಮನೇಲಿ
ನಮ್ಮ್ ಮನೆಯಲ್ಲಿ ವೆನೆಸ್ಡೇ ಸಂಡೆ ಅಷ್ಟೇ ಅಕ್ಕ ಬೇರೆ ದಿನ ಮಾಡಂಗಿಲ್ಲ ಮನಲಿ ನ ಹ
ಮಾಡಂಗಲ್ವಾ
ಅಂದ್ರೆ ಮಮ್ಮಿ ಆ ಜಾಸ್ತಿ ದೇವದ ಪುರಾಣ ಆತರ ಎಲ್ಲ ಎಲ್ಲ ಓದತಾರೆಕ್ಕ ಹಂಗಾಗಿ ಮನಲಿ ಮಾಡಲ್ಲ ವೆನ್ನಸ ಸಂಡೇ ಮಾಡ್ತೀವಿ ಆ ಇನ್ ಕೇಸ್ ನಮಗೆ ಬೇರೆ ದಿನ ಬೇಕು ಅಂತಂದ್ರೆ ಆಹ ನಾಾವ್ ಕೇಳ್ಬೇಕು ನಾಮಸ್ ಪರ್ಮಿಷನ್
ಹಾ ಹೌದೌದು ಕೆಲವೊಬ್ಬರು ಕಟ್ನಿಟ್ಟಾಗಿರ್ತಾರೆ ಇಂಂತ ದಿವ್ಸ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಆೆ
ಹ ನಮ್ಮಮ್ಮ ತಿನ್ನಲ್ಲಕ್ಕ ವೆನಸ್ ಇವಾಗ ಅವ್ರು ಮುಂಚೆ ನಾನ್ ವೆಜ್ ತಿಂತಿದ್ರು ಅಟ್ಲೀಸ್ಟ್ ಇವಾಗ ಬಿಟ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅ್ ಸಿಕ್ಸ್ ಮಂತ್ಸ್ ಮೇಲೆ ಆಯ್ತಾಕ ಇವಾಗ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಹ
ಆ ಪ್ಯೂರ್ ವೆಜ್ಜಾ ಇವಾಗ
ಹಾ ಇವಾಗೆಲ್ಲ ಪ್ಯೋರ್ ವೆಜ್ಜ್ಕ ಅಂದ್ರೆ ಮುಂಚೆಯಿಂದನ ಅವ್ರ ಪ್ಯೋರ್ ವೆಜ್ಜನೇ ಅಪ್ಪ ಜೊತೆ ಮದ್ವೆ ಆದ್ಮೇಲೆ ಅವರು ನಮ್ಮಣ್ಣ ನಾ ಅಂದ್ರೆ ಸೆಕೆಂಡ್ ಮಗಳಕ್ಕ ನಾನು ಅವಾಗ ಡಾಕ್ಟರ್ ಸಜೆಸ್ಟ್ ಮಾಡದಕ್ಕೆ ಅವ್ರು ನಾನ್ ವೆಜ್ ತಿನ್ನಾಕ್ ಸ್ಟಾರ್ಟ್ ಮಾಡಿದ್ ಬಿ ಕ ರಂತ ಮತ್ತೆ ಇವಾಗ ಹಾ ಕಾವಾಗ ನಾನ್ ವೆಜ್ ತಿಂದ್ರು ಮತ್ತೆ ಯವಾಗ ಬಿಟ್ಬಿಟ್ಟರು ಹ
ಕೆಲೊಬ್ರಿಗೆ ಹಂಂಗಗೆನೆ ನಾನು ಅನ್ಕೊತೀನಿ ನಿಮ್ಮ ಮಗು ಇರೋ ಕಾರಣ ಬಿಡಕ್ಕೆ ಸ್ವಲ್ಪ ಕಷ್ಟ
ಹೌದೌದು ನಾನು ಟ್ರೈ ಮಾಡ್ದಕ ಬಿಡಕೆ ಮನೇಲಿ ಬೇಕು ಅಂತ ನಾ ಒಪ್ಪ ಟೆಂಪ್ಟ ಮಾಡ್ತಿದ್ರು ಮಾಡ್ತಿದ್ರಕ್ಕ ಚಿಕನ್ ಬಿರಿಯಾನಿ ನೋಡು ಈ ತರ ಟೇಸ್ಟ್ ಇದೆ ಎಲ್ವಾಂತ ಮತ್ತೆ ಆಕ್ಕಾ
ಹೇಳ್ಬೇಕಮ್ಮ ನಮ್ಮ ಹಸ್ಬೆಂಡು ಮೊದ್ಲು ತಿಂತಾ ಇರ್ಲಿಲ್ಲ ಅಂತೆ ಚಿಕ್ಕ ವಯ್ಸಲ್ಲಿ
ಹ್ಮ ಎಲ್ಲ ಆಯ್ತು
ಅವ್ರಗೆ ವಿಟಮಿನ್ ಡಿ ತ್ರಿ ಡಿಫಿಶಿಯನ್ಸಿನೇ ಆಗ್ಬಿಟ್ಟಿತ್ತು
ಹೌದಾ
ಹೌದು ಅದು ಏನಂದ್ರೆ ಕೆಲೊಬ್ರರಿಗೆ ಐರನ್ ಕಂಟೆಂಟು ಏನೇ ತಿಂದ್ರು ಅದು ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ
ಹಾ ಹಾ ಹಾ
ಆ ತರ ಆಗ್ಬಿಟ್ಟಿತ್ತು ಆಮೇಲೆ ನಾವ್ ಕೇಳಿದ್ವಿ ಎಲ್ಲಾ ಟೆಸ್ಟ್ ಎಲ್ಲ ಮಾಡ್ಸಿದ್ಲೆ ಡಾಕ್ಟರ್ ಹೇಳಿದ್ರು ಹ ನೀವು ನಾನ್ ವೆಜ್ ತಿಂತಾ ಇಲ್ಲ ಹ ಬರೀ ಸಸ್ಯಹಾರ ತಿಂತಿದೀರಾ ಮಾಂಸಾಹಾರಿನೂ ಆಗಿ ಸ್ವಲ್ಪ ನೀವು
ಹ
ಆಾಗ ಸರಿ ಹೋಗುತ್ತೀರಾ ಅಂತ ಹೇಳಿದ್ರು
ಹೌದಕ್ಕ ನಾವಮ್ಮ ನಮ್ಮ ಅಮ್ಮನು ನಾನ್ ವೆಜ್ ತಿನ್ಬೇಕಾದ್ರೆ ಚೆನ್ನಾಗೆ ಇದ ಇವಾಗ ನಾನ್ ವೆಜ್ ಚೆನ್ನಾದ್ ಬಿಟ್ಟಾಗಿ ಅವ್ರಿಗೆ ಬಾಡಿನಲ್ಲಿ ಅದು ಐರನ್ ಕಂಟೆನ್ ಕಡಿಮೆ ಆಗಿದೆ ಐರನ್ ಡೆಫಿಷಿಯನ್ಸಿ ಬರ್ತದೆ ಪ್ರತಿ ಟೆಸ್ಟ್ ಮಾಡಸಿದಾಗಲ್ಲ
ಐರನ್ ಇರುತ್ತೆ ಬಟ್ ಹೇರಳವಾಗಿ ತಿನ್ಬೇಕಂದ್ರೆ ಜಾಸ್ತಿ ತಿನ್ಬೇಕ ನಾವು ತಿಕ್ ಆಗಲ್ಲ ನಮ್ಮ್ ಕೈಲಿ ನಾನ್ ವೆಜ್ ಅಲ್ಲಿ ಏನಂದ್ರೆ ಸ್ವಲ್ಪ ತಿಂದು ನಿಮಗೆ ಸಾಕು
ಕ ಅದೇ ಹೇಳ್ತಿದ್ದಿದ್ದೆ ಹೇಳ್ತಿದ್ದೆ ನ ಅಮ್ಮಾಗೆ ನೀ ನಾನ್ ವೆಜ್ ತಿನ್ನೋ ಬಿಟ್ಟಿದ್ದಕ್ಕೆ ಈ ತರ ಆಗಿರೋದು ಅಂತ್ರು
ಹೌದು ನನ್ ತಮ್ಮಗೂ ಅಷ್ಟೆ ಅವನ್ಗೂ ಐರನ್ ಡಿಫಿಶಿಯೆನ್ಸಿ ಅವನು ಓದಕ್ಕೆ ಡೆಲ್ಲಿದ ಹೋದಾಗ ಫುಲ್ಲ ಹುಷಾರ್ ತಕ್ತಾ ಇದ್ದ ಟ್ಯಾಬ್ಲೆಟ್ ಎಲ್ಲ ಕುಡಸ್ಬೇಕಿತ್ತು ಇವಾಗ ಸ್ವಲ್ಪ ಪರವಾಗಿ ಇಲ್ಲ ಹಂಗು ಅದೇ ಬಾಡಿ ಮೇಂಟೈನ್ ಮಾಡ್ತಾವನ
ಮೊನ್ನೆ ನಾನು ಬೈದಿದ್ದಿನ ಎಷ್ಟು ತೆಲ್ಗಾಗಿಯ ನೋಡೋದು ಪೇೇಶಂಟ್ ತರ ಹೋಗು ಫಸ್ಟ್ ನಿಮಗ ಹೋಗಿ ಕರೆಕ್ಟ್ ಆಗ ತಿನ್ನು ನಿನ್ ಅಂತಂದು
ಆ ತಿಂತಾನೆ ಬಟ್ ಅದ್ ತಿಂದಿದ್ದಲ್ಲ ಮೈ ಎತ್ತಲ್ಲ ಅಂತಾರಲ್ಲ ಆತರ
ಇಲ್ಲ ಅಕ್ಕ ಅವನು ಕರೆಕ್ಟ್ ಆಗ ತಿಂತಾ ಇಲ್ಲ ಅನ್ನ ನಾನು ನೋಡ್ದ ಎಲ್ಲ ಕರೆಕ್ಟ್ ಆಗಿ ತಿಂತಾ ಇಲ್ಲ ಅವನು ಮುಂಚೆಲ್ಲ ಕರೆಕ್ಟ್ ಆಗಿ ತಿಂತಿದ್ದ ಅವ ಸ್ವಲ್ಪ ಅದು ಇವಾಗ ಎ ಎಕ್ಸಾಮ್ ಪ್ರೆಷರ್ ಇಂದ ಏನಾದ್ರು ಆತರ ತಿನ್ನೋದ್ ಬಿಟ್ಟಿದೆ ನೀನು
ತಿಂತಾನೆ ತಿಂದ್ರು ಅಷ್ಟೇ ತಿಂತಾನೆ ಇಲ್ ಬಂದ್ರುನು ಜಾಸ್ತಿ ಆಗದೆ ಎರಡ್ ಕೆಜಿ ಅಷ್ಟೇ ಅದ್ರ ಮೇಲ್ ಜಾಸ್ತಿ ಮಾಡಕ್ ಆಗಲ್ಲ ನಾವ ಅವನ
ಹಾ ಹಾ ಹಾ ಹ್ಮ
ಅಲ್ಲಿ ಅಲ್ಲಿ ಸಿ ರಿಲ್ಲಿ ಇರೋದ್ಕಿಂತ ಇಲ್ ಬಂದಾಗ ಎರಡ್ ಕೆ ಜಿ ಜಾಸ್ತಿ ಆಗ್ತಾನೆ ಬಿಟ್ರೆ ಮತ್ತೆ ತೂಕ ಆಗೋದ ಚಾನ್ಸ ಇಲ್ಲ
ಮನೆ ಊಟಾನೇ ಮನೆ ಊಟ ಆಗ್ ದು ನಾವ ಎಲ್ಲೋ ಉರು ಮಾಡ್ಕೊತೀವಿ
ಪ್ರಾಬ್ಲಮ
ಹೌದು ಇವಾಗ ಅ್ದದು ಸಪ್ರೇಟ್ ಮನೆ ಮಾಡ್ಕೊಂಡು ಬೇರೆ ಇರ್ತೀವಲ್ಲಾಕ ನಾವು ಮಾಡಿದ್ದ ಅಡ್ಗೆ ನಾವೇ ತಿನ್ಬೇಕು ನಾವೇ ತೊಳಿಬೇಕು ಅಂದ್ರೆ ಅ
ಹಾ ಅಡ್ಗೆ ಮಾಡಿರ್ತೀರಾ ತಿನ್ಬೇಕು ದ್ರೆ ಕಷ್ಟ ತಿಂದ್ರೆ ತೊಳಬೇಕಾದ್ರೆ ಕಷ್ಟ
ಹ ಹ ಹ ಹ
ಅದೇ ತರ ಕಷ್ಟ ನಿಮ್ಗೆ ವಾಗ ಟೈಮ್ ಟೈಮ ತಿನ್ನಲ್ಲ ಆಮೇಲೆ ಒಂದೇ ಟೈಮಿ ಮಾಡಿ ದ್ನ ಮೂರ್ ಟೈಮ್ ತಿನ್ಕೊಂಡ್ಂಬಿಡ್ತೀರಾ
ಹೌದು ಅಕ್ಕ
ಹ ಸಾಂಬಾರ್ ಮಾಡಿರ್ತೀರಾ ರೈಸ್ ಮಾಡ್ಕೊಂತೀರಾ ತಿನ್ಕೊಂಬಿಡ್ತೀರಾ
ನನಗ್ ಸಾಂಬಾರಾರ್ ಮಾಡಕ್ ಬರಲ್ಲಕ್ಕ ಇವ್ರ ಕಡೆ ಹೋದಾಗೆ ಇವ್ನ್ ಮಾಡಿದ್ರಷ್ಟ ತಿಂದುಿರ್ತೇನನೆ
ಮತ್ತೆ ನೀವು ರೈಸ್ಗೆ ಅಥವಾ ರೊಟ್ಟಿಗೆ ತಿಂತೀರಾ ಪಲ್ಯನ
ಹಾ ಪಲ್ಯ ಆ ಪಲ್ಯ ಮಾಡ್ಕೊಂಡಿರ್ತೀನಿ ಆ ಇಲ್ಲಾ ಅಂದ್ರೆ ಏನಾದ ಆ ರೈಸ್ ಬಿರಿಯಾನಿ ಆತರ ಏನ ಮಾಡ್ೊಂಡಿರ್ತ ವೆಜ್ ಬಿರಿಯಾನಿ ಇಲ್ಲ ಏ
ಹ ಕೇನೆ ಸೊಪ್ಪು ತರಕಾರಿ ಅದಕ್ಕೆ ಜಾಸ್ತಿ ಹಾಕದ್ರ ಆಯ್ತು
ಅದ್ರಲ್ಲಿ ವೆಜಿಟೇಬಲ್ಸ್ ಎಲ್ಲ ನಾನ್ ಜಾಸ್ತಿ ಆಗ್ತನ ಅಕ್ಕ ವೆಜಿಟಬಲ್ ಆ ತರ ತಿಂತೀನಿ ನಾನ್ ವೆಜಿಟೇಬಲ್ಸ್ ಎಲ್ಲ ಸೊಪ್ಪು ಈ ತರದದೆಲ್ಲ ನಂಗೆ ಇಷ್ಟ ಅಂತ ನನ್ ಿ ಅ ಅಂದ್ರೆ ನಾನು ಜಿಮಮ್ಮಗ್ ಹೋಗ್ತಿದ್ದೆ ಅಕ್ಕ ಸೊ ಹಂಗಾಗಿ ನಾನ್ ಚೆನ್ನಾಗಿ್ ಹೆಲ್ತ್ ಮೈಂಟೈನ್ ಮಾಡ್ತಿದ್ದೆ ಫುಡ್ಡು ಡಯೆಟು ಅಂತಂದು ಸ್ವಲ್ಪ ಬಿಟ್ಟ್ಮೇಲಿಂದನೇ ಎಲ್ಲಾ ಉಲ್ಟಾ ಆಗಿರೋದು
ಹ ನಾನ್ ವೆಯ್ಟಟ್ ಲಾಸ್ ಮಾಡ್ಬೇಕು ನನ್ ತಮ್ಮ ವೈ್ಟಟ್ ಗೇನ್ ಮಾಡ್ಬೇಕು ಎಲ್ಲಾರಿಗು ಒಂದ ತರ ತೊಂದ್ರರೆ
ಹೌದಾಕ್ಕ ನಾ ಅಮ್ಮನೂ ಕೇಳ್ತಿರ್ತಾರೆ ನನಗೆ ವೇಟ್ ಲಾಸ್ ಇನ್ ಡಯಟ್ ಚಾರಟ್ ಆಗ್ ಕೊೊಡುುವ ಅಂತಂತದ್ದ
ಹಾ ನನ್ಗೆ ಮಗು ಅದ್ಮೇಲೆ ವೇ್ಟ್ ಲಾಸ್ ಮಾಡದ ಕಷ್ಟ ಆಗ್ತಾ ಇದದೆೇವ ಕೆಲ್ಸ ಜಾಸ್ತಿ ಇದೆ ಬಟ್ ಆ ಕೆಲ್ಸಕ್ಕೆ ನಮ್ ಬಾಡಿ ಹೊಂದ್ಗೊ್ಬಿಟ್ಟಿದೆ ಆಯ್ತ ಎಕ್ಸ್ಟ್ರಾ ಎಕ್ಸಸೈಸ್ ಬೇಕು ಆಮೇಲೆ ಫುಡ್ ಚಾರ್ಟ್ ಮೇಂಟೈನ್ ಮಾಡಕ್ ಆಗಲ್ಲಮ್ಮ ನಮ್ಗೋಸ್ಕರ ಮಾಡ್ಕೊಳಕ್ ಆಗಲ್ಲ ನಮಗೋಸ್ಕರ ಟೈಮ್ ಕೊಡಕ್ಕ ಆಗಲ್ಲ ನಾವು
ಹಂಗೆ ಆಗ್ಬಿಡತ್ತಕ್ಕದು ಸ್ವಲ್ಪ ತುಂಬಾ ಬಿಸಿಿ ಆಗ್ಬಿಡ್ತೆ ಮಕ್ಕಳು ನೋಡ್ಕೊೋಕೆ ಸಾಕನ್ಸ್ಬಿಡ್ಬೇಕದು
ಹ್ಮ್ ನಾವ್ ಯಾವಾಗ ನಮ್ ಮಗು ದೊಡ್ಡದಾಗುತ್ತಪ್ಪಾ ನಮಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ
ದು ನಿಜ ಅಕ್ಕ ಅದು ನಿದ್ದೆನೂ ಕರೆಕ್ಟ್ ಆ ಆಗಿರ ಮ್ ಡ್ರೆಸ್ ಕರೆಕ್ ಆಗಿರ
ನಿದ್ದೆಯಿಂದ ಸ್ಟಾರ್ಟ್ ಆಗುತ್ತೆ ಊಟ ನೆಕ್ಸ್ಟ್ ಎಲ್ಲ ಡಿಫ್ರೆಂಟ್ ಆಗ್ಬ ದೆ ಮೂರ್ ಟೈಮ್ ತಿನ್ನೋದ್ನ ಎರಡು ಟೈಮ್ ತಿಂತಾ ಇದ್ದೀವಿ
ಹೌದೌದು
ಟೀ ಕಾಫಿ ಕುಡಿಯಲ್ಲ ಅಂದ್ರು ಇವಾಗ ಕುಡಿಬೇಕು ಕಾಫಿಯೇ
ಹೌದಾ ಯಾಕು ಕಾಫಿ ಹಾಕಡಬೇಕು
ಕಾಫಿ ಏನಂದ್ರೆ ಬಾಡಿ ತಂಪ್ ಆಗ್ಬಾರ್ದು ಮಗುಗೆ ಕೋಲ್ಡ್ ಆಗುತ್ತೆ ಕಾರಣ ಕ ಬಾಡಿ ಬಿಸಿ ಇರ್ಲಿ ಅಂತೇಳ್ಬಿಟ್ಟು ಕಾಫಿ ಕುಡಿಬೇಕು
ಅದು ಕಾಫಿ ಪದಲು ನೀವು ಇದು ಕುಡಿಬಹುದಲ್ಲ ಡಿಕಾಷನ್ ಅದು ಹೆಲ್ದಿಿನ
ಹ ಟಿಕಾಕ್ಷನು ಹಾಲ್ ಇವಾಗ ದೊಡ್ಡವ ರ ಅನ ಸಿ ಏನಂದ್ರೆ ಹಾಲಿಂದನೂ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಅಂತ ಮಗುಗೆ ಎದೆೇ ಹಾಲ್ ಜಾಸ್ತಿ ಬರುತ್ತೆ ಅಂತ ಅವರ ಅನಿಸಿಕ ಡಾಕ್ಟ್ರು ಇಲ್ಲ ಆತರ ಏನಿಲ್ಲ ಅಂತಾರೆ
ಹ್ಮ್ ಹಾ ಹಾ ಇಲ್ಲ ಅಂದ್ರೆ ನೀವು ಈ ತರ ಮಾಡ್ ಬೋದಕ ಬೆಳಿಗ್ಗೆ ಆಹ್ ಟಿಫನ್ ಎಲ್ಲ ಆದ್ಮೇಲೆ ಸ್ವಲ್ಪ ಬಿಸ ನೀೀರಲ್ಲಿ ಅ ಇದು ಚಕ್ಕಿ ಬರುತ್ತೆ ಎಲ್ಲಕ್ಕ ಚಕ್ಕಿ ಆಮೇಲೆ ಆ ಪೆಪ್ಪರು ಲವಂಗ ಒಂದ ಸ್ಪೂನ್ ಜೀರಾ ಆದ್ರೆ ಒಂದ್ ಸ್ಪೂನ್ ಮೆಂತೆ ಸ್ವಲ್ಪ ಹ ಹ ಜಿಂಜರು ಆಮೇಲೆ ಒಂದು ಅಹ ಗಾರ್ಲಿಕ್
ಹಾ
ಅಹ ಇದನ್ನೆಲ್ಲಾ ಹಾಕಿ ಸ್ವಲ್ಪ ಬೇಯಿಸಕೊಂಡು ಆಮೇಲೆ ನಿಮ್ ಹತ್ರ ಏನಾದ್ರು ಅರ್ಶನದ್ದು ಅ ಇತ್ತು ರೋ ಅರ್ಶನ ಅಂತಂದ್ರೆ
ಹಾ
ಅದನ್ನ ಸ್ವಲ್ಪ ಸಿಪ್ಪೆ ಸುಲ್್ದು ಅದನ್ನ ಸ್ವಲ್ಪ ಕ್ವಾಂಟಿಟಿನಲ್ಲ ಹಾಕ ಇದನ್ನ ಕೊಡ್ರೆಗೆ ಹೆಲ್ತಿ ತುಂಬಾ ಒಳ್ಳಳ್ಳದು
ಹ ಅದೇ ಎಲ್ಲಾ ಮಾಡ್ಬೇಕು ಅೋದ್ರ ಟೈಮೇ ಸಿಕ್ತಲ್ಲ
ಒಂದ್ಸರಿ ಅದನ್ ಮಾಡಿ ಇಟ್ಕೊಬಿಟ್ರೆ ಹ ಹ ಹ ಹ
ಶುಂಠಿ ಅರಶಣ ಎಲ್ಲಾ ಮನೆ ಹತ್ರನೇ ಹಾಕಿದೀವಿ
ಹಾ ಚೆನ್ನಾಗಲ್ಲ ಅಕ್ಕಂಗಗೆ ಆರ್ಗ್ಯಾನಿಕ್ ಆಗಿ ನಿಮ್ ಕಡೆನ ಚಚ್ ಕೊಡಕ್ಕ ಸರಿ ತಗಳ ಬಾಯ್
ಸರಿ ಬಾಯ್